ಓ
ಹಲೋ ಹಾ ಹೇಳಪ್ಪ ಹುಲಿ
ಏನಪ್ಪಾ ಹುಲಿ
ಹ ಏನಾಡೊ
ಏನ್ ನಡದಪ್ಪಾ ಏನಿಲ್ಲ ಈ ಕಡೆ ಹೊರಗ ಹೊಂಟಿದವಿ ನೋಡುವ ಬರ್ತೇನ ಅಂತ ಹ
ಇಲ್ಲ ನೋಡ್ರಿ ನಾವ್ ಈಕಡೆ ದೂರಬಂದಿವಿ ನಾ ದೂರ ದೂರ ಬಂದಿ
ಯಕಡೆ ಯಕಡೆ ಹೋಗಿರ್
ಇದು ಬೇರೆ ಕಡೆ ಬೇರೆ
ಏ ಹಂಗ ಮಾಡಿದ್ರೆ ಹೆಂಗಮ್ಮ ಅ ಬರ್ತ್ನ ಅಲ್ಲಾ ಬರ್ತ್ನ ಅಂತ ಹೇಳಿ ಹಿಂಗ ಮಾಡಿದ್ರ ಹೆಂಗಪ್ಪಾ ನೀವು ಆ
ಈಗ ಮತ್ ಈ ಕಡೆ ಬೇರೆ ಕಡೆ ಬಂದಿ ಹೇಳಿದೀನಿ ಬರ್ದ ಅಲ್ಲಲ್ಲ ಏನ್ ಮಾಡದು
ಅಲ್ಲಾ ಹೊಸ ಗಾಡಿ ಅವು ತಕೊಂಡ್ರು ಅಂತ ಹೇಳಿ
ಈಗ ತರೋಕೋ ಹೋಗ್ತಿವಿ ಹೊಸಗಾಡಿ ಹ ಸ್ಪಲೆಂಡರ್
ಸ್ಪಲೆಂಡರ್ ಏ ಬ್ಯಾರ ಇಳಸ್ಬೇಕಿಲ್ಲ ಯಾವನ ಏನ್ ಎಸ್ ಎನ್ ಎಸ್ ಗಿನಿಸ್ ಇಳಿಸಿಬೇಕಿಲ್ಲ
ಏನಾ
ಅಲ್ಲಾ ಎನ್ ಎಸ್ ಗಾಡಿ ಗಿನಿಸ್ ಗಾಡಿ ಇಳಿಸಬೇಕಿಲ್ಲ ಅಂದೇ ಕೇಳಾಕದಿಲ್ಲೆ ಯಾಕ ಏನ್ ಶ್ರೀಮಂತರಾಗಿರಿ ರೊಕ್ಕಯಿಲ್ಲ ನಿಂಬದಿ
ಅವೊಬ
ಹ್ಮ ಹ್ಮ ಎಲ್ಲಿಗೆ ಹೊಂಟ್ರಿ ತರಾಕ್
ಹ್ಮ್ ಸಪುರ್
ಸಪುರ್ಕ ಹೇಳಿದ್ರೆ ನಾವು ಬರ್ತ ಗತಲ್ಲೇ ನಾನ್ ಹೇಳಿದ್ನಲ್ ನಾನು ಗಾಡಿ ತರಬೇಕು ಅದು ಅಂತ ಒಂದು ಹೇಳಿದ್ನಲ್
ಬಾ ಮತ್ತೆ ಸಪೂರಕ್ಕೆ ನೀನು ಮತ್
ಸಪೂರಕಿದ್ರ
ಹ್ಮ
ನೋಡಿ ಯಾವ ಗಾಡಿ ಚಲೋಪ್ಪ ನಿಮ್ಗ ಆದ್ರ ಗೊತ್ತದ ಗಾಡಿ ಔಟರ್
ನಮ್ಗೆ ಗೊತ್ತಿಲ್ಲ ಮತ್ತೆ ಕರಗಂಬಂದಿ ಒಬ್ಬನ್ನ ಮತ್ತೆ ಕರಕ್ ಬಂದಿವವಿ
ಅದೇ ಬರ್ಬೇಕ ನಾನು ಬರ್ತ್ನಿ ಗಾಡಿ ಗೀಡಿ ತಗೋಬೇಕು
ಮಿನಿ ಕಾರ್ ತಕೊ ದೊಡ್ಡದು
ಆ
ಮೀನೀ ಕಾರನೇ
ಹ್ಮ್ ತಕೊ ತಕೊ ಅದೇ ಹೇಳಿದ್ನಪ್ಪಾ ನೀನು ತಕೊ ಅಂತ ಬರ್ಬೇಕಲ್ಲ ಅಲ್ಲಿ
ಸುರಪುರಕ್ಕೆ ಬಾ
ಇಲ್ಲಪ್ಪಾಯಪ್ಪ ರೊಕ್ಕ ಅವ ಅಂತ ಅನಿಸ್ತದ ಎಲ್ಲ ರೊಕ್ಕ ಎಲ್ಲ ಹೋಗ್ಯವ ಆತಗೆ
ಹ ಹ್ಮ
ಹ್ಮ್ ರೊಕ್ಕ ಎಲ್ಲಿ ನಿಂಬಲ್ ಅವಾ ನೋಡ ನೀವ್ ಮನರ್ ಮಾಡಿರಿ
ಎನ್ ಮಾಡಡಿ ಪೈಲಿ
ಹ
ಏ ರ ಅಕ್ಕಲ ಪಕ್ಕಲ್ ಮತ್ತೆ ಆಮ್ ಎಲ್ ಎ ನೋಡಕ್ರೆ ಸು ಶಾಲೆ ಐತಿ ತರಕ್ ಬ ಸೈಕಲ್ ಮೋಟ್ರ
ಮತ್ತ್ ನಾವೇನ್ ಹಂಗೆ ಒಂದ ತರಾಕ್ ಬರ್ತೀವ ನಾವ್ನು ಇವಾಗ ಆಯ್ತು ಮ ಅ ಇದ್ರ ಮೇಾಲ ಹಾಕ್ಸೋದು ಯತ್ ಸ್ವಲ್ಪ ಸಾಲವ್ ಮಾಡಿ ಕೊಡೋದು ಆಮಲ್ ಕಟ್ಗೆ ಅಂತ ಹೋಗದು
ಹೌ ರೀ
ಹ್ಮ್ ನಿಮ್ಮಂಗ ಬರ್ಬೇಕಲ್ಲಪ್ಪಾ ನಮ್ಗ ಹ್ಮ ಹ್ಮ್ ಮತ್ತೇಏನಪಾ ನಾಡಿ ನೋಡು ಯಾವ್ಯಾವ ತರದ ಯಾವ್ದಿಲ್ಲ
ನೋಡಕ ಹೊಲ್ತಿವಿ ಯ ಸ್ವಲ್ಪ ಯಾವತ್ತ ಖರೀ ತಾನ ಬಿ ಇರ್ತ್ತಮ್ಮ ನೀರು ಇರ್ತಾಮ
ಯಾವ್ದ ಕರೀದುು ಬಿಳದುು ನಿಲ್ಲಿದು ಅಂತ ನನ್ಗ್ ಯಾವ ಕಲ ರಜೆ ಮ್ಯಾಚ್ದ್ದ ಅತ್ ತಗ್ಬಿಡಕತಿ
ಚಾಳಸ್ ಮ ಬಬ ಅದ ಅಂದ್ರೆ ಕ ಪ ಅದ ತರ ಕನ್ಸ್ತ
ಹಾ ಮತ್ತೆ
ಹ
ಎರಡ್ ಎರಡ್ ಮನ್ತ್ಸ್ ಮಾಡ್ಬಾರ್ದ ಯಾವ್ದನೋ ಒಂದ ನಿನ್ಗ್ ಯಾವ್ದ ಇಷ್ಟ ಆರ್ತಾರ ತಗೊಂಡ್ ಬಂದ್ ಬಿಡ್ಬಕ್ ಆ ಕಡೆ
ತರಾಮ್ ತಾಮ ಕರಿ ದ ತಾಮ ಬರ್ತುಪ್ಪ
ತಂಬ ತೊಂಬ ಖರೀದಂತ ತಂಬ ಯಾವ್ದಂತ ತನ್ ನಾ ಬರ್ಬೇಕ ಅನ್ಕಣಿ ಬರ್ತನ್ಲ ಯಾವ್ದ ಗಾಡಿ ನೋಡಮ್ಮ ಏನ್ಸ ಅದು ಇ
ಬಾ
ಹಾ ಭಾರತ್ನೇ ತಗಾಮ ಅಂತ ಅದು ಗಾಡಿ ಏನ್ ನಡೀತು ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಏನ್ ಇವಾಗ ಅವತ್ತು ತರ್ತ್ನ ಅಂತ ಹೇಳಿದ್ದೆ ಮತ್ತೆ ಊಟ ಇನ್ನ ಎಲ್ಲಾ ಮಾಡ್ಬೇಕು ಕನ್ನಿಂದ
ಹ್ಮ ದೋಟ ಗೇಟ ಆ ಆರಾಮ ಬಂದಿವಿ ನೋಡ್
ಊಟ ಗೇಟ ಮಾಡ್ಕೊಂಡ ಹೋಗಿದೆ ಅದು ಮಗ ವಜ್ಜಿ
ಹಾ ಮತ್ತೆ
ಹಂಗಗೆರ್ತಪ್ಪ ಸಾಹಕಾರ ಮಂದಿದ
ಹ ಸೌಕ್ರರಮ ನಲ
ನೀವಪ್ಪಾ ಸಾವಕರ್ ಮಂದೆ ಎಲ್ಲಳ ಹ್ಮ್ಮ ಮತ್ತಪ್ಪಾ
ಹ್ಮ್ ನ್ ನೀನ ಎಲ್ಲಗ
ನಮ್ದೇನದಪ್ಪಾ ನೆಂಬದೇ ಎಲ್ಲ ಒಜ ಅದ ನೀವ ಹೇಳ್ಬತ್ತ
ಅವರಗದ್ರ ಮೆ ಬರ ಹೊಲ್ತು ನಾವ್ರ ಗಾಡಿ ತರಕ್ ಬಂದ್ವಿ ಹ್ಮ್
ನ ಬಿಡು ಏನ ಎಲ್ಲ ಕೇಳಳ್ಬಂತಂಗ ಏನ್ ಟ್ಯಾಕ್ಟರ್ ತರತ್ಂತ ಅಂದ್ಂತ
ಇಲ್ಲಪ್ಪ ಟ್ಯಾಕ್ಟರ್ರ ಏನ್ ಮಾಡ್ತ ರಕ್ಕಲ್ಲಪ್ಪಕಲ್ಲ
ಮತ್ತತ್ ಅರ್ತ್ನ ಅಂತ ಹೇಳಿದ ಮತ್ ಗಾಡಿ ಬದ್ ಟ್ಯಾಕ್ಟರ್ ತಂದ್ ಬಿಡ ಕಡೆ ಆಗಿದ್ರರಾಗ ನಡಿತಾ ಲಾಫಲ ಮಾಡಿದಿ ಗಾದೆಗೆದು ಅನಕ ಅಂತ ಹಾ
ವಲ್ಲಲ್ಲಪ್ಪ ನಮಗೆ
ನ ಯಾರು ಮಾಡಿಕೊಂಡಿಲ್ಲಾನ
ಗರ್ ಹಾ ಮಾಡ್ಕಂಗಗೆ ಮತ್ತೆ ಒಟ್ಟ ಪೂರ್ತಕ
ಹ ಮತ್ತೆ ಒಟ್ಟಿ ಪುರ್ತೆಕ ಮತ್ತೆ ನಡತದೆ ಟ್ಯಾಕ್ಟ್ರಿ ಗಿಡಿತ ಅಂತಂದ್ರೆ ಯಾರ್ ದನ ಬಾಳ ಗಿಡಗ್ ಹೋಗ ಅದಕ್ಕ
ಹಾ
ಹ ಬಾಡಿ ಪಾಯ ನೀಡಲ್ಲ
ನಿಮ್ದ ನೀವ್ ಹೊಡ್ಕೊಂತಿದ್ರ ಆಯ್ತು ನಿಂಬದು ನಿಮ್ ಬೀಗರದು ಅವ್ರದು ಮನಾರ್ ಮಂದಿದ.
ಹ್ಮ ಹೂ
ಹ್ಮ್ ನಡಿತದ ಅವರದ ಹಾ
ನಡಿತದ ಬಿಡರೀ ವಿವಾ ಕಷ್ಟಾ
ಹ್ಮ್ ಅದ್ರಾಗ ಏನಾದ್ ನಡತ
ನೀವೊಂದ ತಗೊಂಬರಿ ನೀವೊಂದ್ ಇಳ್ಸ್ರಿ
ಹ್ಮ್
ನೀವುಂದ ಸರಂತ ಟ್ಯಾಕ್
ಏನ್ ನಡತಪಾ ನಮ್ಮದೇ ಅದಕ್ಕೆ ಇವಾಗ ಟ್ಯಾಕ್ಟರ ಗಿಕ್ಟಲ್ಲ ನಮ್ಗ್ ಸಜ್ ಕಲೇಲ ಇವಾಗ ನ ನಿಮ್ಮಗೆನ್ ಹೊಲಾ ಅವ ಮನಿ ಅವಾ
ದೊಡ್ಡ ಇತ್ರರದಾನಪ್ಪ
ಏನ್
ಒಲ್ಲ ದೊಡ್ಡದದ ಹೆಂಗ್
ಅಲ್ಲಾ ನಿನ್ಮ್ಮಂಗ ನಮ್ಗಏನೋ ಹೊಲಾವೇನಪ್ಪ ನಿಮ್ಮಂಗ ನಡಡ್ಕೊಂಡಿದ್ರ ನಾ ಇರ್ತದ
ಹ್ಮ್ ಹ್ಮ್
ಮನೆವರ ಮಾಡ್ಕೊಂಡ್ರೆ
ಮಾಡ್ಕೊಂಡ್ ನಿಂಬ ಹೊಲಗಳು ಒಟ್ಟ ಹೊರ್ತಾಗ ಆತಾವ ಬೇರವ್ರದಾದ್ರರು ನಡತದ
ರೊಕ್ಕ ಏನಪಾ ನಡ್ದ ನಿಮ್ಗ ಎಲ್ಲಿ ಆ ಕಡೆ ಕಡೆ ಬರ್ತಾವ ರೊಕ್ಕ ನಿಮಗ
ಎಕಡೆ ಬರ್ತಾರೆ ಗುಡಿ ಬೇಕನ್ ರೀ
ದುಡದ್ರೆ ಬರ್ತದ ಎಲ್ಲಾ ಅಂದ್ರ ನೀಮ್ ಯಾವಲ್ ಮ ದುಡ್ಡಿಯೋದ ಯಾರ್ ನೀವ ಒ ಸ್ವಲ್ಪ ದುಡಿತರ ದುಡಗಾದ್ರ ಡ್ತದ ಯಾವ್ ನೋಡಿದ್ರೆ ಯಾವಾಗ ಮಾಡಿದ್ರನು ಇಲ್ಲಿ ಆ ಕಡೆ ಕೆಲ್ಸಾ ಕೆಲ್ಸ ಅಂದ ಕಡೆ ಇರ್ತ್ರಿ ಅಂತಪ್ಪರಿ ಬಿಸಿ ಮನುಷ್ಯರ ಇದ್ರರು ನೀವು ಮೊದ್ಲೆೇ
ಕೆಲ್ಸ ಮಾಡಿದ್ರ ವೈತಿಗೆ ಸಿಗುದಲ್ರೀ
ಹ್ಮ್ ದೊಡ ಆದ ಎಲ್ಲಾ ಅದಕ್ಕೆಪ್ಪಾ ಹೇಳೊದ ಹ ಕತ್ತಿದ್ರ ಹಂಗೆ ಟ್ಯಾಕ್ಟರ್ ತರ್ತಾರ ಅಂತ ಅಂದ
ಹೇಳಲ್ರರಿ ಅ ಮುಂದಕ್ ತರ ಬಕರಿ
ಒಂದಕ್ಕ ಮ ಇವಾಗ ಗಾಡಿ ಇತ್ತಲ್ಲ ನಿಂದ ಒಂದ ಮಾಡಕೈತಿ ಮತ್ತೆ ಇವಾಗ ಯಾಕ ತರಕತಿ ಗಾಡಿ
ಅದು ನಡಕಲ್ರ ಅದು ಮನ ಮತ್ ಬಿಡ
ಹ್ಮ ಅದೇ ಮತ್ತೆ ಗಾಡಿ ಅದ ಇತ್ತು ಮತ್ತೆ ಒಂದ್ ಗಾಡಿ ಹಾಕಪ್ಪ ಅಂತ ಅಂತ ನಾ
ಇಲ್ಲ ಚೇಜ್ ಚೇಂಜ್ ಮಾಡ್ತರ ಗಾಡಿ
ಯಾಕ ಅದು ಮಾರಿದ್ರನ್ನ ಅದು
ಇಲ್ಲ ಇಲ್ಲ ಇ ನಂತರ ಮನೆ ಅವ್ರರು
ಏನ ಯದು ಗಾಡಿ ಚಾಲುಇಲ್ಲಾನ್
ಚಾಲುವಾದ್ರ ಹಳಿದದು ಗಾಡಿ
ಅಷ್ಟಲ್ಲಾ ಅಂತಿಯಾ
ಹ್ಮ್ ಹೊಸದ ತರ ಬೇಕ್ರಿ
ಹಾ ಇವಾಗ ಮತ್ತೆ ಇವಾಗ ತರ್ತಲ್ಲ ಸಣ್ಣದ ಗಾಡಿ ಇವಾಗ.
ಹ್ಮ್ ಬ್ಯಾಡ ಎಲ್ಲ ಸೀಜ ಮುಗದರಿಗೆಲ್ಲ.
ಇವಾಗ ಯಾವ್ದ ತರ ಲಡ್ಡ.
ಹ್ಮ
ಏನ್ ಮಾಡ್ತಪ್ಪಾ ಎಲ್ಲ ಗಾಡಿನು ಅವ್ನು ಎಲ್ಲ ರೊಕ್ಕ ಎಲ್ಲ ಜಾಸ್ತಿ ಆಗ್ಯವ ಇವಾಗ.
ಹ್ಮ
ನಾವು ಯಾವ್ದನ್ ನೋಡಮ್ಮಂತ ನನ್ಗ ಹೊಡ್ಯಡಕ ಗಾಡಿ ಆದ. ಆದನು ಯಾವ್ದನ ಒಂದ್ ಹೊಸತ್ ತರೋಮವಂತ ಗಾಡಿನ ನಿನ್ನಂತಹ ಅದು ಮತ್ತ ಏನ್ ಬಾ ಅಲ್ಲೇ ಇರ್ತಲ್ಲಪ್ಪಾ ಎಕಡೆನ ಹೊತ್ಯ ಮತ್ತೆ ಶಾಪೂರ್ಗ ಇರ್ತಿಲ್ಲ.
ಏ ಬರ್ಯ ಬಾ ಬರ್ರ ಏನ ಇರ್ತಾವ ಬರ್ರಿ.
ಅಲ್ಲೇರ ಬರ್ತೀ ನಾವು ನೋಡಮ್ ಗಾಡಿ ಅದು ಇದು ಮಾತಾಡಿ ಎಷ್ಟಗಂತ ಮುಗ್ಸಿದ್ರ ಆತ ಗಾಡಿನ.
ಹ ಹಾ.
ಮತ್ತೆ ಗಾಡಿ ತಗೊಂಡ್ರ ಆಯ್ತಪ್ಪಾ ಬೇಕಾತಲ್ಲ ಆಕಡೆ ಈಕಡಿ ಹೋಗಕ. ಹ ಯಾರ್ಯಾರ್ ಹೋಗಿರಪ್ಪಾ ನೀವು.
ಹ್ಮ ನಾ ಇಬ್ರು ಮೂವರು ಬಂದಿದ್ರು ಗಾಡಿ ತಗೊಂಡ್
ಹ್ಮ ಹ್ಮ್ ಹ್ಮ್
ರೋಷನ್ ಕರ್ಕೊಂಡ್ ಹೋಗಿದ್ದೆ ಮತ್ತೆ ಮುಂಜೆಲ್ಲಾನು ಫೋನ್ ಮಾಡಿದ್ರೆ ಬರ್ತಿದ್ದಿಲ್ಲ
ಹೇ ನೆನಪಿಲ್ಲ ನೋಡು
ಹ್ಮ ಮತ್ತೆ ಹಚ್ಚಿದ್ರ ಆಯ್ತು ಬರ್ತಿದ್ದೆ ನಾನ್ ಹಂಗೆ
ಈಗ ಬರ್ರಿ ಏನಾಗ್ಯಾದ್ರಿ ನಿಂದ್ರಿಸ್ತೀನಿಲ್ಲೆ
ಬರ್ತೀನಿ ಆದ್ರ ನಾವು ಇಲ್ಲಲ್ಲ ಹುಡುಗರ ಎಲ್ಲಿ ಒಬ್ಬ್ರ ಬರೋದ ಅನುಸ್ತಾದ ನೋಡಮ್ ನೀ ಬರ್ತನಿ ಒಬ್ಬಾನೆ ಯಾವನ್ ಹುಡುಗರು ಬಂದುವು ಅಂದ್ರ ಹಾಕೆಂಡ ಬಾರಪ್ಪ ಹಂಗೆ.
ಹ್ಮ್ ಆಕಾಂಬರ್ ಆಕಂಬರ್ರಿ
ಆ
ಕರ್
ಯಾವನ ಹುಡುಗರು ಬಂದವು ಅಂದ್ರ ಕರ್ಕೊ ಬರ್ತಿನ್ ತೊಗೋ.
ಈವ ನಮ್ ದೋಸ್ತನ್ ಕರ್ಕಂಬ ಮಂದಿ ಯಾವ ಗಾಡ ನೋಡವ ನೀ ಯಾವವು.
ಗಾಡಿ ನೋಡಹುದು
ಹ ಸುಮ್ಮ ಹೋಗ್ ಕುಂತ್ ಬಿಟ್ರೆ ಇ ಕುರ್ಚಿ.
ಹ್ಮ್ ಗಾಡಿ ಎಲ್ಲಿ ಹುಡುಗರು ನೋಡ್ ನೋಡ್ತವ ಬಿಡ್ತಾವ ಒಂದೊಂದು ನಿನಗ್ ನೋಡ ನಿನ್ಗೆ ಯಾವ್ದೇ ಚಲೋ ಯಾವ್ದಿ ಇಷ್ಟ ಆತನ ತಗೋ.
ತಾವೋಗ್ ತಾವೋಗ್
ಯಾವ ದಿಸಾತ ಅದ್ ತೋಂಡ್ರಾ ನಡಿತದಲ್ ಹ್ಮ್
ಬರ್ತೀನ್ ತಗೋ ನಾ ಅಲ್ಲೇ ಇರ್ತಲ್ಲ ನೀನು ಬರ್ತನ್ ತಗೋ ನಾ ಇವಾಗ್.
ಹ್ಮ್ ಸರಿ ಸರಿ
ಫೋನ್ ಮಾಡ್ಲಿ
ಹ
ಸರಿ